ಹಲೋ ಪೆ
ಹ್ಮ್ ಕೇೇಳಸದಿಲ್ಲಂಟ
ತಪಿ ಏನ್ ಮಾಡಕಂತ ರಪಿ
ಏನಿಲ್ಲ ಆಂಟಿ ಈ ಕಡೆ ಹೊರಗಡೆ ಬರ್ದಿದ್ದೆ
ಹೌದನಪ್ಯ ಊಟ ಇನ್ನೂ ಇರ್ಲನಪ್ಯ ನಮ್ದೇ ಅ ಪ ಶಂಗ್ಯನ್ ಮಾಡಕಂತಿದ್ವಿ ನಾವು ನಮ್ಮ್ ಅಕ್ಕಾರ್ ಚಂಗ್ಯನ್ ಮಾಡ್ಕೊಡಕಂತಿದ್ರು ಹ್ಮ್
ಕಡೆ ಹೊರಗಡೆ ಬಂದಿದ್ದವಿ
ಹೌದನಪ್ಪ ಊಟ ಇನ್ನೇ ಇಲ್ನಪೆ
ಊಟೆಲ್ರೀ ನಿಮ್ದು
ನಮ್ದು ಇನ್ ಇಲಪಿ ನಾವು ಈಗ ಚಂಗ್ಯನ್ ಮಾಡಕ ಅಂತೇವಿ ನಮ್ಮ್ ಅಕ್ಕಾರ್ ನಾವವು ಅವರು ಕೊಟಾಗ ಏನದು ಅವ್ರು ಹಿಂಗ ಚಪಾತಿ ಹಂಗ ಬೇಸ್ ಕೊಡಾಕಂತಿದ್ರ ಪಿ ನ್ ತುಪ್ಪ ಹಚ್ಚಿ ಹಚ್ಚಿ ಸುಸ್ಲಾದ್ ಹಾಕಿ ಇದು ಮಾಡಾಕಂತಿದಿ
ನೀನ್ ಮಾಡ್ಕೊಂಡ ಕೊಂತ್ರು ಏನ್ ಒಂದ್ ಕೆಲ್ಸ ಮಾಡಬೇಕಲ್ಲ
ಹೌದೌದತ್ತೆ
ಮತ್ತೆ ನಾವ ಈ ಕಡೆ ಹೋಗತ್ರನ್ಗೆ ಹೊರಗಡೆ
ಏನಪ್ಪಿ
ಹೊರಗಡೆೋಗತರ ಏನ ಅಂತೆ
ನಾಳೆ ಅಪ್ಪಿಗೆ ಅಂದ್ರೆ ಒಂದ್ ಸ್ವಲ್ಪ ಹೊರಗಡೆ ಹೋಗೋದ ಐತೆ ಅಪ್ಪಿ ಹುಬ್ಬಳಿಗ್ ಹೋಗ್ಬೇಕಕ್ ಮಾರ್ಕೆಟ್ಗೆ ಹ
ಹ್ಮ್ ತರಕಾರಿ ತರಕಏನ್ರಿ
ತರಕಾರಿ ಎಲ್ಲ ಪ್ಯಾ ಒಂದ್ ಸ್ವಲ್ಪ ಹುಡುಗರಿಗೆ ಅಂತಂದ ನಮಗ ಅಂತಂದ ಸ್ವಲ್ಪ ಬಟ್ಟೆ ಮತ್ತ ಸ್ವಲ್ಪ ಇದನ್ನಪಿ ಕಾಳ ಅವನ್ಲ್ಲ ಹೋಗಿ ಮತ್ತೆ ಸ್ವಲ್ಪ ಪೂಜೆ ಸಾಮಾನ ಅದೆಲ್ಲಾ ತರ ಹೋದಾವ ಪಿ ಹುಬ್ಬಳಿ ಒಳಗ ಕರ್ಪ್ರ ಅದನ್ ಕಡ್ಡಿ ಲೋಭಾನ ಅದೆಲ್ಲ ಮತ್ತ ಒಂದ್ ಸ್ವಲ್ಪ ನೋಡ್ಸು ಬುಕ್ ಉ ಪೆನ್ದ ನಮ್ ಹಬ್ಳಿ ಒಂದ್ ಇಪ್ಪತ್ ಇಪ್ಪತ್ ಮೂರು ಕಿಲೋಮೀಟರ್ ಆಗ್ಕೈತೆಪ ನಮ್ ಕಲ್ಗಟ್ಟಗಿಂದ ದಸ್ತಿಿಕೊಪ್ಪದಿಂದ
ಧಾರ್ವಾಡ ಎಷ್ಟ ಆಗುತ್ತೆ
ಧಾರವಾಡ ಒಂದ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಿಂಗ ಇರ್ಬೋದಪ್ಪಿ ಹ
ಬಾರವಾಡ ಹ್ರ
ನನ್ಪಿ ಧಾರ್ವಾಡ ಸ್ವಲ್ಪ ದೂರ ಆಕತಿ ನಮಗ್ ಹುಬ್ಳಿ ಬಾಳ್ ನೀಿಯರ್ ಆಕತಪಿ ಅಂದ್ರ ನಾವ ಏನ್ರ ಹಿಂಗಗೆ ಜಾಸ್ತಿ ಜಸ್ತಿ ತರೋದು ಹಿಂಗೆಲ್ಲಾ ಮಾಡದಂದ್ರ ಸ್ವಲ್ಪ ಚೀಪ್ ಆಗಿ ಸಿಗತಾವಪಿ ಅಲ್ಲಿ ಹುಬ್ಬಳಿ ಒೊಳಗ ಬಟ್ಟೆ ಮತ್ತೆ ಇವು ಪ್ಯಾನ್ ಹ್ಮ ಹ್ಮ್ ಹ್ಮ್ ಸ್ವಲ್ಪ ಅಂದ್ರೆ ಹದ ಸಲ್ ಅಂಗಡಿ ಬಾಳ ಅವ್ಲ್ಲ ಪಪಿಯಲ್ಲಿ ಹಿಂಗಾಗಿ ನಮ್ಗ ಏಾರ ಬೇಕಂದ್ರ ಸ್ವಲ್ಪ್ ಜಾಸ್ತಿ ಹುಬ್ಳಿ ಒಳಗ ತಂದಿರ್ತವೆವ ಪಿ ನಾವು ಹ
ಗಬ್ಬಲ ಹಳ ಕಂಡ
ಹ್ಮನಪ್ಪೆ ನೀವ ಅಪ್ಪಿ ಜಾಸ್ತಿ ನಿಮ್ೂಊರ್ ಕಡೆನ ಎಲ್ಲಾ ಸಿಗತಾವನಪಿ ನಿಮ್ೂರೊಳಗ ಏನ್ ಹೊರಗಡೆ ಅಂದ ಏನ್ರೀ ಬೇರೆ ಹೇಳಳಿ ಇದಕ್ಕೊಕೆ
ಇಲ್ರಿ ನಮ್ ಊರ್ಗಡೆ ಕಿರಣ್ ಅಂಗಡಿಯ ಅವಾಗೆಲ್ಲ ಇದಾವ್ರೀ
ಹ ಅಪೇ
ಜಾಸ್ತಿ ಏನ ಬೇಕಾರ ಅಲ್ಲ ಈ ಜಲಾಳಯಂತಿದೆ ಅಲ್ಲಿ ಹೋಗತು
ಜಾಲಹಳ್ಳಿ ಅಪಿ ಜಾಲಹಳ್ಳಿ ಅಂದ್ರೆ ಬೆಂಗಳೂರ್ ಬೆಂಗ್ಳೂರ್ ಸೈಡ್ ಅಲ್ಲ ಅಪಿ ಅದ
ಇಲ್ ಆರ ಹೇಳ ಅಲ್ರರಿ
ಹಾ ಹಾ ಹಾ ಅಂದ್ರೆ ನಾವ್ ಒಂದ್ಸಲ ಬೆಂಗಳೂರ್ ಬರ್ಬೇಕ ಅಂದ್ರೆ ಜಲಳ್ಳಿ ಇ ಸ್ಟಾಪ್ ಐತಿ ಅಂತ ಅಂತಿದ್ರಲ್ಲ ಅದಕ್ಕೆದೆ ಹಾ ಜಲಳಿ ಕ್ರಾಸ ಅಂತಿದ್ರಲ ಪ್ಯದಕಂಡಿ
ಹಾಗಲ್ರ ಆ ಜರ ಬೇರ ಈ ಜರ ಬೇರ
ಹ ಅದನತ್ತೆ
ನೂರು ರೋಗಿರಂಡ
ಬೆಂಗ್ಳೂರ್ ಹೋಗಿದ್ವಿಪಿ ಒಂದ್ಸಲ ಅಂದ್ರ ಅಲ್ಲಿ ನಮ ರಿಲೇಶನ್ ಅದಾರ ನಮ್ಮ ಅಣ್ಣಾರತೆೆ ಅಲ್ಲೇ ಹೋಗಿದ್ವಿ ಒಂದ್ಸಲ ಹೋದಾಗ ನಮ್ ಅಕ್ಕ ಮತ್ ಒಂದ್ಸಲ ನಮ್ಮ್ ಅವಿದ್ ಬಿ ಎಡ್ ಕೌನ್ಸ್ಲಿಂಗ್ ಇತ್ತಪಿ ಅವ ಹೋಗಿದ್ವಿ ಹ
ನಿಮ್ ಮಗ ಅಂದ್ರ ಮಗ ಅನ್
ನಮ್ಮ ಅಕ್ಕಾರ ಮಗಳು
ಎ ಕಾಮಗ
ಹ್ಮ್ ಹ್ಮ್
ಹ್ಮ್ ಹ್ಮ್ ಮತ್ತೆ ಒಳ್ಳೋಗಿಲ್ಲನ
ಮತ್ ಹೋಗಿಲ್ಲಪ್ಪಿ ಮತ್ತೊಂದ್ಸಲ ನಮ್ದ ನಮ್ಮ ಮನಿಯರು ಮತ್ತು ನಾವು ಎಲ್ಲರ ಸೇರಿ ನಮ್ಮ ಅಣ್ಣನ ಮಗಂದು ಇದ ನಾಮಕರಣಕ್ ಹೋಗಿದ್ವಿ ಹೋಗಿ ಅಲ್ಲ ಏನನ್ ಹ ಬೆಂಗಳೂರ್ ಒಳಗ ಏನನ್ ನೋಡ್ಲಿಲ್ಲ ಏನಿಲ್ಲಾ ಹಂಗ ಅಷ್ಟ ಪಿ ಅದ ಅದೆಲ್ಲಾ ಇದು ಕರಕ್ ಮುಗಿಸಕೊಂಡು ಬಂದ್ಬಿಡ್ವಿ ನೈಟ್ ಛೂಓಖ
ನೋಡಂತ ಪ್ಲೇಸ್ ಏನ್ ಇಲ್ರರಿ ಅಲ್ಲಿ
ಹ ಕಬ್ಬನ್ ಪಾರ್ಕ್ ಅದ ಅದಾವಲ್ಲತ್ತ
ಅಲ್ಕುಲ್ ಪರ್ಕ್ ಹೋಗದ ಅಲ್ ಫ್ಯಾಮಿಲಿ
ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಮ ಇಸ್ಕಾನ್ ಟೆಂಪಲ್
ಇಸ್ಕಾನ್ ಟೆಂಪಲ್ ಒಂದು ಚೆನ್ನಾಗಿದ ರೀ
ಹಾ ಹ್ಮ ಒಂದ್ಸಲ ಅಪಿ ನಾವ್ ಮೈಸೂರ್ ಹೋಗಿದ್ವಿ ಇದ ಚಾಮುಂಡೇಶ್ವರಿ ಬೆಟ್ಟಕ್ಕ ಊಅ ನಮ್ ಫ್ರೆಂಡ್ಸ್ ಅಂತಂದ್ರೆ ಈಗ ಕಾಲೇಜ್ ಇದಾಗತಿ ಹೋಗಿದ್ವಿ ನಾವೆಲ್ಲಾ ಏನಾದ ಚಾಮುಂಡೇಶ್ವರಿ ಬಟ್ಟಕ ಮತ್ತ ಅಲ್ಲಿ ಪಿ ಅಲ್ಲಿಯ ಮತ್ತೆ ಎಂತ ಇದ್ರ ಏನದ ಮೈಸೂರಿಂದ ನಂಜನ್ಗೂ ಗೂಡಪಿ
ಹ್ಮ್ ನಂದು ನೋಡು
ಹ್ಮ್ ನಂಜುನ್ ಗೂಡಿಗೆ ಆ ಗಾಡಿ ಮಾಡ್ಕೊಂಡು ನಾವೆಲ್ಲಾ ಫ್ರೆಂಡ್ಸ್ ಎಲ್ಲಾ ಹೋಗಿದೀವಪ್ಪ ಅಲ್ಲಿಂದ ನಮ್ ಗಾಡಿ ಎಲ್ಲ ಇದು ಮಾಡಿ
ಇದು ನೋಡಿದರಾ ನಂದಿ ನಂದಿ ಬಬೆಟ್ಟ
ನಂದಿ ಬೆಟ್ಟನ ಹೋಗಿದ್ವಿ ಅಪ್ಪಿ ಅ ಚಾಮುಂಡೇಶ್ವರಿ ಬೆಟ್ಟ ಹೋಗಿದ್ವಿ ಮತ್ತ ಅದ ಮತ್ತ ಶಿವಗಿ ಬೆಟ್ಟ ನೋಡಿಲಪಿ ಅಲ್ಲಿ ಮತ್ತ ಎಂತದ ದೇವಸ್ಥಾನ ಅಪಿ ಮೈಸೂರು ಮೈ ಅರಮನೆ
ಹ್ಮ
ಅರಮನೆಗೆ ಅದೆಲ್ಲ ಹೋಗಿದ್ದಕ್ಕೆ
ಶೂ ಪಟ್ಟಬ ಮನಸ್ಸಲಾದ
ಹೌದನಪ್ಪಿ ಅಲ್ಲಿ ಏನಪಿ ಏನ್ ಯಾವ್ದ ದೇವ್ರ ಐತೆಪಿ
ಶಿವಂದಾದ್ರೆ ಅಲ್ಲಿ
ಹ್ಮ್ ಹ್ಮ ವ್ಯಾಪಿ ಮ ಮಲೆ ಮಹದೇಶ್ವರ
ಮಲ್ಲೆ ಮಾಹದೇಶ್ವರನ್ರರಿ
ಹ್ಮ ಹಾ ಹ್ ಹ್ಮ್ ಹ್ಮಪ್ಪ ಯಾವ್ದದ್ ಮೈಸೂರ್ ಕಡೆ ಅಂತಂದ್ರ ಮಲೆ ಮಹದೇಶ್ವರ ಅಂತಂದ್ರ ಮೈಸೂರಿಂದ ಸಾಕಷ್ಟು ಬಸ್ ಅದಾವ ಮ ಪ್ರೈವೇಟ್ ಗಾಡಿನ ಅದಾವವು ನಾವವು ಹಿಂಗ ಫ್ಯಾಮಿಲಿ ಯ ಅಂತಂದ್ರೆ ನಮ್ ಗಾಡಿ ಇರ್ತೈತೆಲ್ಲ ಪ್ರೈವೇಟ್ ಗಾಡಿ ಮಾಡ್ಕೊಂಡ್ ಹೋಗಬಹುದು ಇಲ್ಲ ಅಂದ್ರೆ ಬಸ್ಸಿನ ವ್ಯವಸ್ಥಾನಾ ಐತೆತಿ ಗುಡ್ಡದೊಳಗ ಐತಿ ಅದಪಿ ಮಲೆ ಮಾಹದೇಶ್ವರನ ಬೆಟ್ಟ ಅಂತ ಅಂದ ಐತಪಿ ಅದ ಅದು ಬಹಳ ಚಂದ ಐತಿ ಆದ್ರನ ನಾವು ರಿಯಲ್ ಆಗಿ ಹೋಗಿ ನೋಡಿಲ್ಲ ಫೋನ್ ಯಯಗ ಸ್ವಲ್ಪ ಟಿವ ಒಳಗದ್ ನೋಡಿವತಿ
ಆದ್ರಕಿನ ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬೇಕಕ್ ನೀವು ಅದು ತುಮಕೂರಿಂದ ಡಾಬಸ್ಪೇಟೆ ಹೋಗಬೇಕಕ್ಲ್ಲ ಬಂಗ ಹ್ೂ ರ
ಹ್ಮ್ ಹ್ಮ್ ಹ್ಮ್ ಅಪಿ ನಮ್ಗ ಅಷ್ಟ್ ಅಕಡದ ಏನು ಇ ಇಷ್ಟ ಇದು ಇಲ್ಲಪ್ಪಿ ಗೊತ್ತಿಲ್ಲ ಇಲ್ಲೇ ಹುಬ್ಬಳಿ ಧಾರವಾಡ ಕೊಪ್ಪಳ ಗಂಗಾವತಿ ಈ ಕಡೆ ಸ್ಟೈಲ್ ಆಗೋತ್ತ ಪಿ ಇದು ಗೋ ತನಪಿ ಮಂತ್ರಾಲಯ
ಹಾ ಮಂತ್ರಾಲಯ ಗೊತ್ತು
ಹೋಗಿ ಹ್ಮ್ ಹೋಗಿದ್ರಿ ನಪಿ
ಮಂತ್ರಲ್ಲ ಹೋಗಿಲ್ರರಿ ಒಮ್ಮಿ ಹೋಗ ಹೋಗ್ ಪ್ಲಾನ್ ಹಾಕಿಬ ಬಿಟ್ಟಿದ್ರಿ ಅಲ್ಲಿ
ಸಮೀಪಕಥಲ್ಲ ದೇವದುರ್ಗ ರಾಯಚೂರು ಅಂತ ಹೌದನ ಪ ಅಂದ್ರೆ ನಿಮ್ ನಿಮ್ ರಾಯಚೂರಿಂದ ಒಂದು ಒಂದ್ ತಸೀ ದಾರ್ ಏನಪ್ಯದೆ
ಹಾ ರಾಯಚೂರಿಂದ ದ ಅಷ್ಟೇ ಒಂದ ಇಪ್ಪತ್ ಕಿೋೀಟರ್ ಅದದು
ಹೌದನಪಿ ಮೊನ್ನೆ ಹೌದ ನನ್ನ ನಿಮ್ದಪ್ಪಿ ದೇವ ದೇವದುರ್ಗನಪೆ ಹ್ಮ
ಹಾ ದೇವದುರ್ಗ ಮುಗಿನ ಈ ಕಡೆ ಆಗುತ್ತೆ ಸೈಡ್
ಹೌದನಪ್ಪಿ ಮೊನ್ನೆ ಅಂದ್ರ ನಮ್ ಫ್ರೆಂಡ್ ಎಲ್ಲ ಅಲ್ಲೇ ದವ ದವದುರ್ಗದೊಳಗ ಒಂದ ವರ್ಕ್ ಇತ್ತಪಿ ಲ್ಲಿ ಸೋಷಿಯಲ್ ಸೋಷಿಯಲ್ ವರ್ಕ್ ಅಂತಂದು
ಹಾ
ಅಲ್ಲಿ ಅಪ್ಪಿ ನಿಮ್ ಕಡೆನ ಬಂದಾರ ರಾಯು ಸೈಡ್ ದೇವದುರ್ಗ ಅಂತ ಅಂದ ಅಲ್ಲಿ ಒಂದು ಐದರಿಂದ ಆರು ಜನ ಬಂದಾರ ಸ್ವಲ್ಪ ಅಪ್ಪಿ ಇಂಪ್ರೂವ್ಮೆಂಟ್ ಐತನಪ ಅದೆಲ್ಲ
ಅಷ್ಟೇನ್ ಇಂಪ್ರೂವ್ಮೆಂಟ್ ಇಲ್ರಿ ದೇವದವರ್ಗ ಈ ಕಡೆ ಉಳುಕಿ ಅದಾವ್ರೀ ಸಿಂಗ್ವರ ಅಲ್ಲಿ ರಾಯಚೂರು ಆ ಕಡೆ ರೆ ಈ ಕಡೆ ಇಲ್ಲ ಈ ಕಡೆ ಎಮ್ಮೆಲೆ ಗೊತ್ತಲ್ಲ ಕರಿಮ್ಮ
ಹಾ ಹಾ ಹಾ ನತ್ತೆ
ಅವ್ರು ಮಾಡಿದಾರ ಬಂದಿದ್ರ ಅಷ್ಟ್ ಅಭಿವೃದ್ಧಿ ಏನ್ ಮಾಡ್ತಲ್ಲ ಎಲ್ಲ ಬರೇ
ಹ್ಮ್ ಹ್ಮ್ ಹೌದು ನಾವು ಒಂದ್ಸಲಾ ಹೋಗಿದ್ವಿ ಅಪ್ಪಿ ನಮ್ ಫ್ಯಾಮಿಲಿ ಅವರದ್ ಎಲ್ಲಾ ಸೇರಿ ಮಂತ್ರಾಲಯಕ್ ಬಹಳ ಚಂದ ಐತಿಪಿ ಎಲ್ ಮಂತ್ರ ಇಲ್ಲ ಇದಾಗ ಅದು ದೇವಸ್ಥ ತಂದಳಗ ಬಾಳ ಚಂದ ಹ್ಮ್ ರಾಘವೇಂದ್ರ ಚಂದ ಬಾಳ ಚಂದ ಐತೆ ಅಲ್ಲಿ ಮತ್ತ ಹೊಳಿಳಗ ಸ್ನಾನ ಅದ ಮಾಡ್ಕೊಂಡು ಬಾಳ ಚಂದ ಐತೆ ಪ ಅಲ್ಲಿ ಊಟದು ನಾಷ್ಟ ಆದ ವ್ಯವಸ್ಥೆ ಮತ್ತ ಇರಾಕದ ಎಲ್ಲಾ ವ್ಯವಸ್ಥೆ ಐತೆಪಿ
ಅದು ರೂಮ್ ಬುಕ್ ಮಾಡಬೇಕಕ್ಂತಾರೆ ಆ್ಯಪ ಅ ಏ ಕಡಿಮೆ ತೋರ್ತದೆ ಅದು ಅಡ್ವಾನ್ಸ್ ಬುಕ್ ಮಾಡಿರ್ತದ ಅಂತ
ಹೌದ ಹೌದಪ್ಪಿ ಅಲ್ಲಿ ರೂಮ್ ಅದು ಎಲ್ಲಾ ಇರ್ತಾವಪಿ ನಾವು ಹೋದಾಗ ರೂಮ್ ನಾಗ ಇದ್ದು ಬೆಳಿಗ್ಗೆ ಸ್ನಾನ ಅದೆಲ್ಲಾ ಮುಗಿಸ್ಕೊಂಡು ದ ದೇವ್ರ ದರ್ಶನ ಮಾಡ್ಕೊಂಡ್ ಅಲ್ಲೇ ಮತ್ತಪ್ಪಿ ಒ್ ಐದು ಟೆಂಪಲ್ ಬರ್ತಾವಪ್ಪಿ ಪಂಚಮುತಿ ಹಣಮ್ಮಪ್ಪಾ ಒಂದ್ ಐದ್ ಕಡೆ ತೋರ್ಸ್ತಾರಪ್ಪಿ ಅವ್ರು ಒಂದ್ ಪ್ರೈವೇಟ್ ಆಟೋ ಇರ್ತಾವ ಒಬ್ರಿಗೆ ನೂರು ನೂ ಇನ್ನೂರು ತಗೊತಾರಪ್ಪ ಅದನ್ನ ತಗೊಂಡ ಹೋಗಿ ಎಲ್ಲಾ ದೇವ್ರ ಗುಡಿಗಿನೂ ಹೋಗಿ ದರ್ಶನ ಮಾಡ್ಸ್ಕೊಂಡ್ ಲಾಸ್ಟ್ ರಾಯಚೂರ್ ಕಡೆ ಒಂದ್ ಸ್ಟಾಪ್ ಬರ್ತತ್ ನೋಡಪಿ ಎಂತದ ಕ್ಯಾಂಪ್ ಬರ್ತೈತಿಲ್ಲ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ನಾವು ಇದು
ಅದು ಅದು ಯೂನಿವರ್ಸಿಟಿ ಕ್ಯಾಂಪ ಆಗಿ ಇರ್ಬೇಕ್ರೀ
ಹ್ಮ್ ಹ್ಮ್ ಅಲ್ಲಿ ಕ ಗಂಗಾವತಿ ಹ್ಮ್ ಗಂಗಾವತಿ ಬಂದ್ ಅಪ್ಪ್ಯ ಇದು ಹನುಮಪ್ಪ ಅದಾನಲ್ಲ ಬೆಟ್ಟದಾಗ ಅದಾರಲ್ಲ ಅಪ್ಪಾ ಯಾವ ಊರ ತಪಿಯದ ನಂಗೆ ನೆನಪರವಾಗಿಲ್ಲ
ಅಂಜನಾದ್ರ ಹೇಳಳ್ ಕುಂಟ್ರ
ಆಂಜನಾದ್ರಿ ಬೆಟ್ಟ ಹ ಗಂಗಾವತಿ ಸೈಡ್ ಬರ್ತೈತಿ ಅಪ್ಪೆ ಅದು
ಹಾ ಹಾ ಅದೇ ಕ ನ ಬಂದಿದ್ದ ನಲ್ಲದ
ಹೌದಪ್ಪೆ ಹೋಗಿದ್ರನಪೆ ಹ್ಮ್ ಹ್ಮ್ ಹ್ಮ್ಪೆ
ಗ ಗಲ್ಲ
ಹೌ ಹೌದನಪ್ಪೆ ನಾವು ಹ್ಮ ಅಲ್ಲಿ ಗಂಗಾವತಿ ಹೋಗಿ ಹ ಪಿ ಹೊಸಪೇಟಿ ಹಂಪಿ ಹೊಸಪೇಟಿ ಅವೆಲ್ಲ ನೋಡ್ಕೊಂಡು ಅಂಜನ ಆದ್ರಿ ಬೆಟ್ಟಕ್ ಹೋಗಿ ಒಂಂತರಾ ಬೆಟ್ಟ ಹಾತ್ತಾಕ್ ಬಾಳ್ ಮಜಾ ಅನಿಸತತಿಪ ಅಲ್ಲೆಲ್ಲಾ ಮಂಗೆ ಅದು ಜಾಸ್ತಿ ಇರ್ತಾವಲಕ
ಹ್ಮ್ ಹ್ಮ್ ಹ್ಮ
ಹ ಹೋಗಿ ಮ್ಯಾಗ್ ಹೋಗಿ ಎಲ್ಲಾ ಇದು ಮಾಡ್ಕೊಂಡು ದೇವ್ರ ದರ್ಶನ ಮ್ಯಾಗಿಿಂದ ನೋಡಿದ್ರೆ ಎಲ್ಲಾ ಹಂಪಿದು ಅದು ಎಲ್ಲಾ ಡ್ಯಾಮ್ ಅದೆ ಎಲ್ಲಾ ಕಾಣ್ತವಪ್ಪಿ ಹೊಸಪೇಟೆ ಡ್ಯಾಮ್ ಅದೆಲ್ಲಾ
ಬಟ್ ಇದಕ್ ಹೋಗಿದ್ದೀರೀ ನಾವು ಸಿದ್ಧಾಂಗಾಂಗ ಮಠ ಗೊತ್ತಲ್ಲ
ಎಲೆಪಿ
ಸಿದ್ಧಾಂಗಾಂಗ ಮಠ ಕ್ಯಾಶಂದ ತುಮಕೂರು
ಹ್ಮ್ ಹ್ಮ್ ಹ್ಮ್ ತುಮಕೂರು ಕೇಳೇ ನೆಪಿನ ಹೋಗಿಲ್ಲ ಅಂದ್ರ ನಮ್ಮ ಅಂಟಿ ಮಕ್ಕಳನ ಇಬರು ಅಲ್ಲೇಗೆಟ್ಟರತಿಿ ಹಾಸ್ಟೆಲ್ ಒಳಗ ಹೋದಕ
ಅಲ್ಲಿ ನಮದೊಡ್ಡಪ್ಪನ್ ಮಕ್ಳು ಅಲ್ಲೇ ಕಲ್ತಾರೆ ಶ್ರ್ಧೇಂಗ ಮಠ
ಹೌದನಪ್ಪಿ ಹಂಗೆಲ್ಲಾ ಬಾಳ ಚಲೋ ಐತೆ ಅಂತಪಿ ಅದ ಹಿಂಗ ಬೆಳಿಗ್ಗೆ ಪೂಜೆ ಪುನಸ್ಕಾರ ಮತ್ತೆ ಬೆಳಿಗ್ಗೆ ನಾಕ ಗಂಟೆಗ ಹೋದಾಗ ಕೇಳತ ಮಕ್ಕಳಿಗೆ ಎಜುಕೇಶನ್ ಎಜುಕೇಶನ್ ಚಲೋ ಐತೆ ಅಂತ ಮೇಲೆ ಎಜುಕೇಶನ್ ಆತ ಮತ್ತೆ ಬೆಳಿಗ್ಗೆ ಅವ್ರಲ್ಲಾ ಮಂತ್ರ ಇವೆಲ್ಲ ಹೇಳ್ಕೊಡ್ತಾರಂತ ಅದು ಅಭಿಷೇಕ ಮಾಡೋದು ಪೂಜೆ ಅದೆಲ್ಲ ಶ್ಲೋಕ ಅದು ಹೇಕೊಡ್ತಾರಂತಪ್ಪಿ ಅವರು
ಹಾ ಅದೇ ನಾನ್ ಅಲ್ಲೇ ಮಾಡ್ಬೇಕುಕ್ ಅನ್ಕೊಂಡಿದ್ದೇನ್ರರಿ
ಹ್ಮ್ ಹ್ಮ್ ಹ್ಮ ಹ್ಮ ಅಲ್ಲಿ ಅಲ್ಲ ಅಪಿ ಈಗ ನೀ ಎಲ್ಲಿ ಇರೋದಪಿ
ಇವಾಗ ಇಲ್ಲಿ ಸುರಪರು ಗೊತ್ತಲ್ಲ ಅಷ್ಟಲ್ಲ
ಹ್ಮ್ ಹ್ಮ ಗೊತ್ತಿಲ್ಲಪ್ಪಿ ನಂಗ್ ಸುರ್ಪುರ್ ಅಂತಂದ ಎಲ್ಲಿ ಅಂತಂದ ರಾಯಚೂರ್ ಕಡೆ ಏನಪಿ ಅದ
ಇಲ್ಲ ರಾಯಚೂರ್ಗ ನಮ್ ನಮ್ಮೂಊರಿಗೆ ಸೆನ ಆಗುತ್ತೆ ನಮ್ ಜಲಳಿ ಬಳಿ ಅ ಇ ಯಾದಗಿರಿ ಜಿಲ್ಲಾ ಬರ್ತರಿ ಅಲ್ಲ
ಯಾದಗಿರಿ ಬರ್ತ ತಿನತ್ತ
ಹ್ಮ್ ಯಗದಿಲ್ಲ ಸ್ವಲ್ಪ ತಾಾಲೂಕ್ ಬರ್ತದ್ರಲ್ಲ
ಹೌದನ ಪಿ ಹ್ಮ ಅವೆಲ್ಲಾ ನೋಡ್ಕೊಂಡ್ ಹೊಳ್ಳೆ ಗವಿಸಿದ್ದೇಸ್ರ ಮಟ್ಟಕ್ ಬಂದಪಿ ಮತ್ ಗವಿಸಿದ್ದ ಅಲ್ಲೇ ಯ ಹತ್ರ ನಿವಾಸದೊಳಗ ಅಲ್ಲೇ ಇದ್ವೆಪಿ ವಸ್ತಿ ಇದ್ದ
ಸಹತ ಆಂಟಿ ಕಾಲು ಬರ್ತದ ಖರ್ಚುತ ನಿಮಗೆ